ಹಾ ಅಕ್ಕ ಆ ಅಕ್ಕ ಆರಾಮ ಅದೀನ್ ನೀನು
ಹಾ ನಾನ್ ಆರಾಮದೇನಿ
ಏನ್ ಮಾಡತಿ
ಇಲ್ಲಕ್ಕ ಬಂದಿಲ್ಲ
ಹ್ಮ್ ಏನು ಇಲ್ವಾ ಸುಮ್ ಕುಂತೀನಿ ಹೋಮ್ವರ್ಕ್ ಅದು ಮಾಡ್ಯಾರ ಹುಡುಗರು ಹ್ಮ ಇಲ್ಲ ಎಲ್ಲಿಗ್ ಹೋಗಲ್ಲ ಮನೆಗೆ ನಾನೇ ಹೇಳ್ತೀನಿ ಹೋಮ್ ವರ್ಕ್ ಮಾಡ್ತಾರಾ ಅವದ ದೋಸ್ತ ಹುಡುಗರು ಇದದು ಒಂದು ತಾವು ಹ ಎಲ್ಲಾರೂ ಸೇರ್ ಕುಂತ ಮಾಡ್ತಾರ ಒಂದ ಎರಡ ತಾಸರ ಬೇಕ. ಸಾಕ ಅದ ಅವರಿಗೆ,
ಸೂಕ್ಕವ ಅಕ್ಕ ಬಾಳ ಇರ್ತವಲ್ಲ? ಹೂ
ಬರಿತಾರ ಕನ್ನಡ ಇಂಗ್ಲಿಷು ಎಲ್ಲಾ ಬಂದತಾರ ಹ್ಮ್ ಓದತಾರ ಹಓದಾಕ್ ಬರ್ತನ ಕನ್ನಡ ಅವ್ರ ಈಗ
ಹ್ಮ್ ಚಲೋ ಅಲ್ಲ ಎಷ್ಟ್ ನಾಗನೇತೆ ದನೇತ್ಯ ಅಕ್ಕ ಹೊ
ಹ್ಮ್ ಪತ್ತೆಗೆ ಏನು ಬರ್ಲಾಗ್ಯದವ ಹ್ಮ್ ಅದು ಬಾಳ ಹ್ಮ್ ಇದು ಮಾಡಲ್ಲ ಹಓದಲ್ ಹುಡುಗ ಅದಕ್ಕೆ ಎಲ್ಲಾರ ದೂರ್ ಸಾಲಗ್ ಬಿಟ್ಟ ಬರವಂತಿವಿ
ಹ್ಮ್ ಮಚ್ಚೆ ನೀವುಓಡ್ತಾ ಬರೀ
ಹ್ಮ್ ಅಕ್ಕಿ ಶಣೆ ಅದಾಳ ಅದ್ಕ ಅಕಿನು ಎಲ್ಲರ ಒಯ್ ದೂರ್ ಬಿಟ್ಟ ಬಾರ ಪಾ ಓದಕ್ಕ ಚಂದ್ ಓದ್ಲಿ. ಶ್ಯಾನೆ ಆಗಲಿ ಹೋಗಿದ್ದೇ ನಾ ಯತ್ತಲ ಅಲ್ಲಿಗೆ, ಹಾ ಮನೆಗ್ ಹೋಗಿದ್ವಿ ಮತ್ತ ನಮ್ದು ಏನು ಕೆಲಸ ಇದಿದ್ದಿಲ್ಲ ಇವತ್ತ ತಾ
ಹಾ ಸನಿ ಇದ್ರ ಹೋಗ ಬರೋಗ ಮತ್ತ? ಹು ಹ ಹು ಹೊರಗ ಹೋಗ ಬಾ ಎಲ್ಲಿ ಹೋರೋಗಲ್ಲ ನೀನ್
ಹೂ ಇಲ್ಲ ಹೋಗೇ ಇಲ್ಲ ಎಲ್ಲಿ?
ಹೂ ನೀವು ಎಲ್ಲಾ ಸೂಟ್ಟೆಗೆಲ್ಲ ಹುಡುಗರು ನೀ ಎಲ್ಲಾರು ಪ್ರವಾಸ ಹೊರಗ ಹೋಕೀ ಯಾನ್ ಎಲ್ಲಿ? ಹೂ ಯಾವ್ಯಾವ ಪ್ರಾಣಿ ಇದ್ದು.
ಹಾ ನೀ ಒಂದ್ ಬಿಟ್ಟ ಎಲ್ಲಾ ಇದ್ದು ನೋಡ
ಹಾ ನಾರೇ ಏನ್ ಹುನವಿ ಸಿನಿಮಾ ನೋಡೇಲ್ಲ?
ಹೌದಾ? ಅಲ್ಲಿ ಬಾ ಎಲ್ಲಾ ಅದಾವ್ ನೋಡು ಹೊಸಪೇಟೆ ಹತ್ರ ಬಾ. ಒಂದ್ ದಿನ ಬಾ ಊರಿಗ್ ಬಾ ಕರ್ಕೊಂದ ಹೋಗ್ತಿವಿ.
ಹೂ ಈಗೆಲ್ಲಾ ಹೊಟ್ಟಿಲೇ ಅದಿ ಅಲ್ಲಾ?
ಕೂ ಕಟ್ ಕಟ್ ಹೇಳಸತ್ತದ ಅಕ್ಕ.
ಹೌದಾ?
ಜರಾ ನೆಟ್ವರ್ಕ್ ಇರೋ ಜಾಗಗ್ತಿ ಬಾ ಚಂದ್ ಕೇಳಸ್ತೇತಿ.
ಈಗ ಕೇಳಸಾತದ ಹಲೋ? ಕೇಳಸಾತದ?
ಕೇಳಸತೈತಿ ಹಾ ಇವಾಗ ಕೇಳಸತಿತ್ತು.
ಹೌದಾ?
ಹು
ಇಲ್ಲೇ ಕುಂತೀನಿ ಆದರಾ?
ಹಾ ಹಿಂಗ್ಯಾಕ ಮತ್ತ ಸರಸ ಹಾ ಹಂಗೆ ಬರ್ತತ ನೋಡಕ್ಕ ಹಿಂಗ ಹಾ ಹಂಗ್ಯಾಕ್ ಕುಂತಿ ಹ ನಂತವಕ ಇರ್ಲಿಲ್ಲ ಅಂದ್ರ ಆರ್ಥಿತ ಹಂಗ
ಹು ಹು ಹ
ಹೂ ನಾನು ಹಾ ನಂಗ ಬಸ್ಸಿಗೆ ಹೋಗೋದ್ರಿಂದ ಬರೋದ್ರಿಂದ ವಾಂತಿ ಆಗ್ತದಲ್ಲಾ ಹಿಂಗಾಗಿ ನನ್ಗೆ ಎಲ್ಲಿ ಹೋಗೋದು ಆಗಲ್ಲ ಬರೋದು ಆಗಲ್ಲ
ಹಾ ಹೌದಾ ಹ ವಾಂತಿ ಆದ್ರ ಸ್ವಲ್ಪ ಹುಂಸೆ ಹಣ್ಣದು ತಿನ್ಕೋ ತೋಗಬೇಕ ಅತ
ಏನಕ್ಕ ಎಲ್ಲಾ ತರನೂ
ಹ
ಇಲ್ಲಕ್ಕ ವಟ್ಟ ಹುಟ್ಟು ಇತ್ತ ಇತನ ಇಲ್ಲೇ ಅದನ್ನೆಲ್ಲ ಹುಟದ ಹಿಡಿದ್ರಿ ಎ ನೀವು ಹೋಗಿಲ್ಲ ಬಂದಿಲ್ಲ? ಹೂ ಇಲ್ಲಕ್ಕ ಒಟ್ಟ ತಿರಗೇಡಲ್ಲ?
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್ ಒಟ್ಟ ಬಸ್ ಆಗಲ್ಲ ಜೀಪ್ ಆಗಲ್ಲ
ಹ್ಮ್ ಅದೇ ನಿಂಬೆಣ್ಣರ ಸ್ಮೆಲ್ ಹ್ಮ ನಿಂಬಣ್ಣರೇ ಇಲ್ಲಾಂದ್ರ ಹುಣಚೆಣ್ಣರೇ ತಿನ್ಕೋತ ಹೋಗ್ಬೇಕತ್ತ
ಆ ನಿಂಬೆಳಳ ಕೈಗ ಹಿಡ್ಕೊಂಡಿರ್ತನಕ್ಕ ವಾಸ್ ತೋತಿನಿ ಅಂದ್ರುೂ ಹಾಗೆ ಬಿಡ್ತಾಇದೆ ವಾಂತಿ
ರೂಢಿ ಇಲ್ಲ ತಿರ್ಗಾಡ್ಕೋತಿದ್ದ ಅಂದ್ರ ರೂಢಿ ಆತದ ಅ್ರ ಡ್ ದನ್ಗೆ ಬರ ವತ ನೀ
ಸುಖ ಎಲ್ಲಿ ಈ ಹಡದಿಂದ ಎಲ್ಲಿ ಬರೋದ ಆತ ಕಾಲ ಹೌದು ನೋಡ ಅದು ಅವ ದೊಡ್ಡ ಆಗತ್ತಾನೆ
ಹ್ಮ ಹ್ಮ್ ಮತ್ತ ಅಕ್ಕಡೆ ಶಾಲಿ ಚಲವತ
ಅದ್ ಮುಗೇನ ಮತ್ಲ ಚಲ್ವಾತ ಎಲ್ಲಿ ಹೋಗದತ ಎಲ್ಲಿ ಹೋಗಕಿಲ್ಲ ಏನು ಇಲ್ಲೋ ಹ್ಮ್ ಈಗ ನಮ್ದಂಗೆ ಆಗ್ಯದ ನೋಡಿ ಸೂಟೇಗಂ ಜಾರ ತಿರ್ಗಾಡ ಅದು ಅಲ್ಲಿ ಇಲ್ ತೆಗಡದು ಹ್ಮ್ ಇಲ್ಲಾಂದ್ರಿ ಇಲ್ಲ ಈಗ ಚಾ ಚಲ್ಯ ನೋಡಿ ಎಲ್ಲಿ ಹೋಗದ ಅವ್ರ ಬ ಈಗ ಹೊತ್ತತ್ತು ಹೋದ್ನು ಅವ್ ಒಳೆ ಬರೋರೆ ಮತ್ ಬಂದಿರ್ಬೇಕಕ್ ನಾಲ್ಕಕ್ ಗಂಟೆ ಏನಾದ್ರ
ಇಲ್ಲ ಒಂದ ದಿನ ಅವ್ರಿಗೆ ಹುಡುಗರಿಗೆ ಸಾಲಿ ಬಿಡಿಸಸ್ರೆ ಅವ್ರರು ಟೀಚರ್ ಹೋಗ್ ಫೋನ್ ಹಚ್ಚು
ಹ್ಮ ಕೋನ್ಸ್ತಾರ ಹಿಂದು ಉಳಿತಾರೀ ಹಂಗಲ್ಲ
ಹ್ಮ್
ಹ್ಮ್ ನಾವವು ಬಿಡ್ತಲ್ ಸಾಲಿ ಆದ್ರ ಹುಡುಗರ್ನ
ಹ್ಮ್
ಕಳಸ್ತೀವಿ ಹಂಗ ಏನಿದ್ರ ನ್ ಹೋಗಿಂದ ನಾವವು ಹೋಗಿ ವಾಪಾಸ್ ಅವ್ರು ಬರದ್ರಾಗೆ ನಾವ್ ಬಂದಿರ್ತೀವಿ ಇನ್ನ ನ್ ಬಸ್ಸಿಗೆ ಅದು ಹೋದ್ರ ಲೇಟ್ ಯ್ತಂದ್ರ ಮಾಮ ಇರ್ತಾನ ನೋಡ್ಕೊತಾನ ಮನೆಗ್ ಯಾರ ಯಾರ ಇದ್ರಂದ್ರ ಚಲೋ ಮನ ಏನ ಮುದುಕರದು ಇರ್ಬೇಕು ಚಲೋ ಹ್ಮ್
ಅ ಅ್ರ ಹೋಗಾಗ
ಹೋಗಾಕ್ ಬರ್ತದ್ಮ ಹುಡುಗರ್ನ ಎಲ್ಲಿ ಬಿಟ್ಟ ಹೋಗಂಗ ಇಲ್ಲ ಸಾಲಿ ಬಿಡ್ಸಂಗು ಇಲ್ಲ ಅದಕೆ ಬಿದ್ದ ನೋಡಿ ಈಗ ಎಲ್ಲಿ ಬರ್ಬೇಕು ಬರ್ಬೇಕಂತನಿ ಬರದೇ ಆಗ ಒಂತಲ್ಲಿ
ಹ ಹಗ್ ಇಲ್ ಬಂದೇ ಇ ಒಟ್ಟ ಅದಕ್ಕಂದ ಒಟ್ಟ ಹ್ಮ
ಬರದ ಆಗಲಗ್ಯದ
ಹ್ಮ್ ನಿಮ್ಮ ಟೀಚರಿಗೂ ಬೇಕ ಯಾರಾಗ ಆತಿತ್ತ ಬಾ
ಟೀಚರ್ಗಳಗೆ ಅದ ಟ್ಟೇಗಿಲ್ಲ ಅವರುೂ ಅ ಕಡಿ ಕಡೆ ಪ್ರವಾಸಗೋಗೊಂಬರ್ರಿ ಅತ್ ಫೋನ್ ಅಚ್ಚಕಥರ
ಮತ್ತ ಹ ಬರ್ಬೇಕ
ಓ್ತನಿ ಇಪ್ಪತ್ತೆಂಟನೇ ತಾರೀಕಿಗೆ ಹೋಗಂಬ್ರಿ ಎಲ್ಲಾರ ಅಂದಾರ ಉಡುಪಿ ಅದೆಲ್ಲಾ ತಿರ್ಗಡ ಬರ ಬರ್ರಿ ಅಂದಾರ
ಹ ಅವರು ಜರ ಇದು ಅದಾರ ಕುಲ್ಲಾದರ
ಖುಷಿ ಪಡ್ತಾರೆ ಎಲ್ಲ ಎಲ್ಲರನ್ನ ಖುಷಿ ಪಡಸ್ತಾರ ತಾವು ಖುಷಿಯಾಗಿರ್ತ
ಹ ನೋಡ್ತಿರ್ತೇನೆ ನಾನು ಇದ್ರಾಗ
ಹ್ಮ್
ಫೋನ್ ಆಗ
ಹ್ಮ ಅದೇ ಹೇಳ್ಯಾರ ಹೋಗಮ್ಮಂತವತ್ತು ಫೋನ್ ಹಚ್ಚಿದ್ರು ಅದ್ಕ ಖರ್ಚಿಗೆ ಹೆಂಗ್ ಮಾಡುದ್ರಿ ಬಾಳ್ ಓ್ತದೇಏನ್ ರೊಕ್ಕ ಅಂದೆ ಇಲ್ಲ ಹೇಳ್ರಿ ಮೂರ್ ಸಾವಿರ ನಾಲ್ಕವರ್ ಸಾವಿರದಾಗ ಬರ್ತ ತರಿ ಬರ್ರಿ ಎಲ್ಲಾ ನೋಡಾಮ ಅಂತಂದ್ರಿ ಇನ್ನೇನ್ ನಾವ್ ಖರ್ಚು ಮಾಡದು ಮಾಡದು ಕಮ್ಮಿ ಆಗಿರ್ತದ
ಹ್ಮ ಎಟ್ ಕೈ ಹತ್ತಿ ಏನ್ ಅಂತ ಅಂತ ಏನ್ ಖರ್ಚು ಮಾಡೋದಿಲ್ಲ ಬರೀ ಹೋಗ್ ಬರಾಕ್ಕ ಮಟ್ಟಿಗೆ ಒಂದಿಷ್ಟ ಹ್ಮ್ ಹ್ಮ್
ಅವಾಗ ಹೋಗುದು ಮತ್ತ ಅದಕ್ಕೆ ಇಪ್ಪತ್ತ ಎಂಟಕ್ ಬಾ ಅಂದಾರ ಹದ ಬರ್ತೀನಿ ಅವತ್ತ ಹೋಗಿ ಉಡುಪ ಬರ್ತ ಅನ್ ಬ ಉಡುಪಿ ಅದು ತಿರ್ಗೇಡ್ ಬರಕತ್ ನೋಡಕತ್ ಚಂದ ಚಂದ ಅದಾವ ಅಲ್ಲಿ
ನಾವ್ ಬರೋದ ಹೆಂಗ ಅ ನಮ್ಮ ಮೂರ್ ದಿನ ಮುಕ್ಕೊಳೇಬೇಕ ಆತದ ನ ಅದು ನೋಡೋದ ಒಂದ್ ತಾಟ ಆದ್ರೆ ನಂದೊಂದ್ ಆತಾಟ
ಹಾ ಹಿಂಗಾದ್ರೆ ಹೆಂಗ ನೋಡ್ಬೇಕು ಯಾವಾಗ ನೋಡ್ತಿ
ಏನು ಅದೇ ಅಕ್ಕ ಸಿಂದಿಗೆ ಒಂದ್ ಬಿಟ್ರ ಇಲತ್ತನ ನಾ ಏನು ನೋಡೇ ಇಲ್ಲ
ಅಯ್ಯೋ ಅಯ್ಯ ಪಾಪಂ ನಮ್ಮ ಊರ್ ದೇಶ ತಿರುಗಾಡ ಬರ್ ಪ್ಪಾನ
ಅಯ್ಯ ನಮ್ಮ ಮಾಮ ಇದು ನೋಡಿಲ್ಲ ಅನಪ್ಲೇ ಇಲ್ಲ
ಹ್ಮ್ ಎಲ್ಲಾ ತಿರ್ಗಾಡ್ತಾನ ಮತ್ತ ನೀನು ರೂಢಿ ಮಾಡ್ಕೊ ಹಕೋಬೇಕು ಜರ್ ಜರ್ ಹೋಗಿ ಹೋಗು ಅಲ್ಲಿ ತಲ್ಲಿಟ್ಟು ತಿರ್ಗಾ ಗಾಡಿಗೊಳಗ ತಿರ್ಗಾಡಿ
ಹ್ಮ್ ಎಲ್ಲಾ ನಾಕಕ್ ನಾಕಕ್ ಐದೈ್ ಸತಿ ಹೋಗ್ ಬಂದಾರ ಎಲ್ಲಾ ಕಡೆ
ಹಾ ನೀ ಸ್ವಲ್ಪ ಸ್ವಲ್ಪೇ ತಿರುಗಾಡ್ಬೇಕು ಗಾಡಿ ಮ್ಯಾಗದು ಏನ ಆಗಲ್ಲಾನ
ಇಲ್ಲಕ್ಕ ಎರಟತನ ಎಲ್ಲರ ಹೋಗು ಏನೂ ಆಗಲ್ ಗಾಡಿ ಮೇಾಲ ಖರ ಅದೊಂದು ಗಾಡಿ ಬಿಟ್ರೆ ಏನು ಆ ಬರಲ್ಲ
ಅದ್ಕ ಎಲ್ಲಿ ಹೋಗಲ್ಲ ನೀ
ಇಲ್ಲಕ್ಕ ಎಲ್ಲಿ ಹೋಗಲ್ಲ ಎಲ್ಲೇ ಇರ್ತನಿ ನೋಡ ನಾ ಹೋಗಲಕ್ಕ
ಹೌದಾ
ನಮ್ಮ ಮಾಮ ಮತ್ತ ಅವ್ರ ದೋಸ್ತರು ಹೋಗ್ಯಾರ
ಹೌದಾ ಹ್ಮ್ ಹ್ಮ್ ಹ್ಮ್ ನೋಡ್ವಾಕ್ ಕರ್ಕೊಂಡ್ ಓತಿದೇ ನೋಡ್ ಬಂದ ಎಲ್ಲ ನೋಡ್ ಬರ್ತಿದ್ದಿ ಉಡುಪಿ ಉಡುಪಿದು ಅದೆ ಎಲ್ಲಾ ನೋಡ್ ನೋಡಿ ಬರ್ತಿದ್ದಿ ಈಗೆಲ್ಲಾ ಮಳೆ ಆದ ಎಲ್ಲಾ ಆ ಕಡೆ ಮಳನೇ ಆದಿ ಈಗ ಮಳೆೆಗೆ ಹೋಗುದು ಮತ್ತ ಇಂಂತದ್ರಾಗ ಹೋಲಾರ್ದ ಮತ್ತೆರಾಗ ಹಮ್ಮ ಖುಷಿ ಪಟ್ಟ ಬರಾಮ ಬರ್ರಿ ಈಗ ಮಳೆದ ಚಂದ ಅದ ಬರೀ ಅತ್ತಂದಾರ
ಹ್ಮ್ ಹಓ ಬರ ಬಾಳ ಎರಡು ಮೂರ್ ದಿನ ಆಗ್ತಿ ಹ ಬರ
ಹ್ಮ್ ಹ್ಮ್ ಒಂದ್ ಮೂರ್ ದಿನ ಅಂತ ಹೇಳಾರ
ಹಮ್ಮ ಮೂಊರ್ಲೆ ನಾಕ್ ದಿನ ಅಕ್ಕ ಬಾಳ
ಹ್ಮ
ಓ್ತಾ ಒಂದಿನ ಬರ್ತಾ ಒಂದ ದಿನಾನ ಹಿಡಿತದ
ಹ್ಮ
ಹ್ಮ್ ಮತ್ತ ಅಲ್ಲೆಲ್ಲಾ ನೋಡ್ಬೇಕಲ್ಲ
ಹಾ
ಹ್ಮ್ ಹ ಬರಿ
ಹ್ಮ್ ಹೋಗಯ್ ಬರ್ತೀವಿ ಅದಕೇ ನೀ ಮತ್ತ ತ್ರಿವೇಣಿವೇನ್ ಬರಲ್ಲ ನಾನ್ ಅಷ್ಟೇ ಓದ್ತೀನಿ
ಹಾ
ಅಳ ಮತ್ ಹುಡ್ಗರ್ ಸಾಲಿ ಅದಾವ ಬಿಟ್ಟ ಹೋಗಕಿಲ್ಲ ನಮ್ಮ ಅಕ್ಕ ಅದಾಳ ನನ್ಗ
ಹಾ
ಕೊದ ನೋರ್ ಕೊತಾ
ಹ್ಮ್ ಆಕ್ಕಿ ಒೋಗಬ್ಬಿಟ್ಟೋರ ಆಂಟಿ ನೋ ಆಂಟಿ ಬಿ ಹೋದ್ರ ಮತ್ತೆ ಅವ್ರು
ಹ್ಮ ಅವ್ರ ಹುಡುಗರಿಗೆ ಇಲ್ಲ ಅವ್ರ ಮಮ್ಮಿ ಬಂದಿದ್ರು
ಹಾ ಬಂದಾರಕ್ಕ ಮತ್ತ
ಬಂದರ್ವಾ
ಅವ್ರ ಇದ್ರೆ ಬಿಟ್ಟ ಬರ್ತಾರೆ
ಹಾ ನಡೀತಿತ್ತು ಅದು ಅದೇ ಬೇರೆ ಅದಾರಲ್ಲ ಅವರೆೆಲ್ಲಾ ಪರಿಚದವ್ರು
ಹ್ಮ್
ನಡೀತದ ಮತ್ತೆ ನಡದಾವ ಅಡ್ಗೆ ಎಲ್ಲಾ ಮಾಡಿಯ
ಅಡ್ಗಿನ ಸಾರನ್ನ ಮಾಡ್ಬೇಕಕ್ಕ
ಗ್ಲೋಸ್ ಇಂದು
ಆಕ್ಕ
ಹೆಂಗ್ ನಡ್ ದದು ನಿಂದು ಕೆಲ್ಸ
ಬಿಟ್ಟಿನಲ್ಲಕ್ಕ ಬಾನ ಆಯ್ತು
ಬಿಟ್ಟಿ ಬಿಟ್ಟಿ ನಂದೊಂದು ಮಾಡ್ಕ ಕಡ ಆತೇವು ಯಾವಾಗ ಅಡ್ದಿಂದ
ಹ್ಮ ಅವಾಗ ಆತದ ಅಕ್ಕ ಈಗೇನು ಬಾಳತ್ ಕೂಡಾಗ ಆಗಲ್ಲ ಹ್ಮ್ ಆ ಗಾಮ್ ಆಗಲ್ಲಕ್ಕ ನನಗ್ ಬರ ಹಾಕಕ್ ಬರಲ್ಲ
ಹೌದಾ ನಾನು ಅದೊಂದು ಕಲೀಲೀಲಾ ನೋಡವಟ
ಹ ಈಗರ ಏನಾಯ್ತು
ಯಾವಗ ಕಲೀಲೇವಾ
ಅದಕ್ಕೇನ್ ಎರಡ್ ತಿಂಗಳುಳ ನಾ ಕಲಿಬೋುದು ಕಲ್ಪ
ಹೌದಾ ಆಯ್ತ ಆಟೆ ಮಾಡ್ತೀನಿ ಅದನ್ನು ಮಾಡೇ ಬಿಡ್ತನಿ ನೋಡಮ ಆಯ್ತಾವ ಇಡ್ಲಿ ಹ ಹಾ ಸರಿ